ಬಂತು ಏಷು
ಹ್ಮ್ ಹ ಬಂತು ಬಂತು ಗೊತ್ತಾಯ್ತ ಆಾಯ್ತು ನಂಗಗೂ ಕೇಳಿಸ್ತು
ಅದೇನಾ ಈ ತರ
ಹಾ
ಇದೇನ್ ಈ ತರ ಆಗೋಯ್ತು ನಾನನ್ ಯಾರ್ ಜೊತೆನೂ ಮಾಡಿಲ್ಲಾ ನನ್ ತಮ್ಮನ ಜೊತೆ ನಿನ್ ಜೊತೆ ಮತ್ತ ಇನ್ನೊಬ್ಬ ಎರಡನೆೆಲ್ಲ ಮದ್ ನಂಬರ್ ಕೊಟ್ಟಿದ
ಹಾ ಹಾ
ಹಂಜತೆ
ಮಾಡ್ತಾ ಯಶವಂತ ಮದು
ಅವನು ಇವನು ಆ ಒಂದ ಫ್ರೆಂಡು
ಹ್ಮ್ ಹ್ಮ್
ಅವನ ಜೊತೆನೆೇ ಐದು ಫೈವ್ ಸಿಕ್ಸ್ ಸೆವೆನ್ ಎಷ್ಟ ಆಐತೆ
ಹಾ ಬ ಜ ಅಂದಾರೆ
ಅಲ್ವಾ
ಹ್ಮ್
ಆದಂದ್ರೆ ಅವನಿಗೆ ನನ್ಗ್ ಮಾಡಕ್ ಆಗ್ತಿಲ್ಲ
ಹಾ
ಹ್ಮ್ ಮತ್ತೆ ಏನ ಗೊತ್ತಿಲ್ಲ ಒಂದೊಂದ್ಸರಿ ಒಬ್ರ ಒಬ್ಬರಿಗೆ ಆತರ ಅಂತೆ ಹಾ
ಹೋಗ್ಲಿ ಬಿಡಿ ಏನು ಮಾಡಕಾಗಲ್ಲ
ಏನೋ ಟ್ರಿಪ್ ಹೋಗಿದ್ದೀರಾ
ಓ ಫುಲ್ ಜಾಲಿ ಜಾಲಿ
ಫ್ರೆಂಡ್ಸ್ ಅದೆ
ಹ ಒಬ ಫ್ರೆಂಡ ಇನ್ನೊಬ್ಬಲ್ ಬೇಕು
ಹುಡುಗಿ
ಎ ಸುಮ್ಮನೆ ಅಂದೆ
ಏಯೈ
ಹ್ಮ
ಏನಪ್ಪಾ ಎಲ್ಲ ಜಾಲಿ ಮಾಡ್ತಾ ಇದ್ದೀರಾ
ಹನ್ನ ಏನ್ ಮಾಡುವ ಹ ನಮ್ಮಪ್ಪ ಜಾಲಿ ಜಾಲಿ ಅಂದಾರೆ
ಹೌದು ಏನ್ ಜಾಲಿನೋ ಕಾಣೆ ನನ್ ಫ್ಲಾವನು ಅಣ್ಣನ್ ಜೊತೆ ಮಾತಾಡ್ತ ತಿದ್ನಲ್ಲ ಅವನಿಗೆ ಎರಡು
ಹಾ ಯಾವ್ದು ಆದು
ಟೈಪಿಂಗು ಮತ್ತೆ ಇ ಇದೊಂದು ಅದೇ ವಾಯ್ಸ್ ರೆಕಾರ್ಡ್ ಟೈಪಿಂಗು ನನಗ್ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ ಮಧು ಅದು ಮತ್ತೆ ಮಾತಾಡೋದು ಎರಡು ಟಾಸ್ಕ್ ಕೊಟ್ಟೋಟಿಗೆ ಬಂದಿದ್ಯಾ ಅಂತೆವನಿಗೆ ಅವನು ಎರಡು ಕಂಪ್ಲೀಟ್ ಮಾಡ್ತಿದ್ದಾನೆ ಮದು ನಮಗ್ ಒಂದೇ ಒಂದ್ ಕೊಡ್ಸಿದ್ದಾನೆ ನೋಡು
ಹ್ಮ್ ನಿಜೇನಾದ್ ಮಾಡು
ಅಲ್ವಾ
ಹ್ಮ
ಕೆಟ್ವಾಡ್ಸ ಮಾತಾಡ್ಸ್ಬಾರ್ದು ಇಲ್ಲಿ
ಹ್ಮ್ ಕರೆಕ್ಟ್ ಮರ್ತಬಿಟ್ಟೆ ಅದನ್ನ ಮತ್ತೆ ಊಟಾ?
ಊಟ ಹೆಗ್ರೈಸ್ ಆಯ್ತು ಟೀಗ್ರೇಸ್ ಮಾಡಿದ್ದೆ.
ಹಾ ಹಾ
ನಿಂದಾಯ್ತಾ?
ಹ ನಾವು ಮಾಡದು ಅನ್ನಾ ಸಾಂಬಾರ.
ನೀವೇ ಮಾಡದಾ?
ಹ್ಮ್ ಇಲ್ಲಿವರೆ ಬಸ್ ಅವ್ರ ಇವರ್ ಮಾಡ್ಕೊಟ್ಟಿದ್ದು.
ಓ ಬಸ್ ಅಲ್ಲೇನೇ.
ಹಾ ಫುಲ್ ಪ್ಯಾಕೇಜು.
ಹೌದು ಏನ್ ಮೂರೆ ಜನ ಹೋಗ್ಬಿಟ್ಟಿದೀರ.
ಹ ಆಕ್ಚುಲಿ ನಾಕ್ ದಿನ ಹೋಗ್ಬೇಕಾಯ್ತು ಒಬ್ಬ ಲಾಸ್ಟಲಿ ಕೈ ಕೊಟ್ಬಿಟ
ಹ್ಮ
ಅದರಿಂದ ಮೂರ್ ಜನ ಹೋಗ್ತಾ ಇದ್ದೀವಿ
ಅದಕ್ಕೆ ಇಬ್ಬರು ಹುಡುಗ್ರು ಒಂದ್ ಹುಡುಗಿ ಕರ್ಕೊಂಡ ಹೊಯ್ತಿದೀರಾ.
ಓ ಇನ್ನೇನ್ ಮಾಡುವ.
ನೋಡಿ ನನ್ನನೇ ನಮ್ಮನ್ನೇ ಕರಿಲಿಲ್ಲ.
ಅಯ್ಯಿ ಅಯ್ಯೋ ಬಾ ಬಿಡುವ ನೆಕ್ಸ್ಟ್ ಟೈಮ್ ಹೋಗ್ಬೇಕಾರೆ ಕರಿವಾ.
ಹ್ಮ್ ಕರಿತೀರಾ ನೀವೆಲ್ಲವಾ.
ಹ್ಮ್
ನಂಗು ಟ್ರಿಪ್ ಹೋಗಕಂತ ತುಂಬಾ ಆಸೆ ಯಾರು ಬರೋದೇ ಇಲ್ಲ.
ಹ್ಮ್ ಈ ಟ್ರಿಪ್ ಕರ್ಯದ್ ನಿಂಗೆ. ನಿನ್ಗೆ ಅಲ್ಲಿ ಸುತ್ತಾಡಕ್ ಆಸೆ.
ನನ್ಗೆಲ್ಲ ನಾನ್ ಇ ನಿಜ್ಜ ಹೇಳ್ಬೇಕು ಅಂದ್ರೆ
ಹಾ
ಕೂರ್ಗ ಒಂದ್ ಸೈಡ್ ಹೋಗಿದ್ದೀನಿ ಒಂದ್ಸಾರಿ
ಯಾವದು?
ಕೂರ್ಗ್ ಸೈಡ್ ಮಡಿಕೇರಿ.
ಹಾ ಮಡಿಕೇರಿ ನಮ್ಮ ನಾವ್ ಕೇರಳ ಸೈಡ್ ಬಂದಿದೀವಿ ಮುನ್ನಾರು ಏ ಅಲ್ಲೀಗೆಲ್ಲ ಹೋಗ್ಬಿಟ್ ಬಂದ್ವಪ್ಪಾ ನಾವ್
ಹ ಹ ಬರೀ ಎಷ್ಟು ಮುನ್ನೂರು ರೂಪಾಯಿ ಏನ ಎಷ್ಟು ತಗೊಂತಾರೆ.
ನಾವು ಪ್ಯಾಕೇಜ್ ಹನ್ನೆರಡು ವರೆ ನಾಲ್ಕ ದಿನ.
ಹ್ಮ್
ಅದು ಕೊಟ್ಬಿಟ ಇದ ಮಾಡ್ತಾ ಇದೀವಿ.
ಬರೀ ಅಷ್ಟಕ್ ಮುನ್ನೂರು ರೂಪಾಯಿ ಕೊಟ್ಟ ಬಿಟ್ರೆ ಒಂದ್ ಹತ್ ನಿಮಿಷ ಬಿಡ್ತಾರೆ ಮೇಲೆ.
ಹಾ ಅಷ್ಟೇ.
ಅಷ್ಟಕ್ಕೆ ಅಷ್ಟು.
ಹ್ಮ್ ಇನ್ನೇನ್ ಅನ್ಕೊಂಡೆ ಬಾರಿ
ನಾನು ಅದೊಂದಕ್ ಬಿಟ್ರೆ ಕುಶಲ್ ನಗರದಲ್ಲಿ ಇರೋ ಗೋಲ್ಡನ್ ಟೆಂಪಲ್ ಹೋಗಿಲ್ಲ ನಾ ಎಲ್ಲಿಗೂ ಹೋಗಿಲ್ಲ ಅದ ಒಂದೇ ಜಾಗಕ್ ಬಿಟ್ರೆ ಇನ್ನ್ ಎಲ್ಲೂ ಹೋಗಿಲ್ಲ ನಾನ್.
ವ್ಹಾ ನಾನೂ ಹ್ಮ್ ಅದೇ ಮಾಲಿ ಆಕ್ಸ್ಕಣಕ್ಕ ಗೋಲ್ಡನ್ ಟೆಂಪಲ್ಗ ಹೋಗಿದ್ದೋವ್ ಅದ ಬಿಟ್ರೆ ಆಕಡೆ ಮಾಲಿ ಒಂದ ಯಾಡ್ ಸಲಾ ಗೋಡೆಯಲ್ಲಾ ಸುತ್ತಾಡ್ಸಿದಾರೆ ಅದೆಲ್ಲಿ ಬಂದ್ರೆ ಈ ಕಡೆ ಮುನ್ನಾರು
ಹ್ಮ್
ಸನ್ಸೆಟ್ ಪಾಯಿಂಟು. ಅಲ್ಲಿ ಎಲ್ಲಾ ಕಡೆನೂ ಸುತ್ತಾಡಿಸ್ತವ್ರೆ. ಹ್ಮ್ ಬೀಚ್.
ಏನೋ ಅಪ್ಪ ಬೀಚ್ ಸುತ್ತಿ ಸುತ್ತಿ
ಇನ್ನೇನ್ ಮಾಡುವ ಸುತ್ಲೇ ಬೇಕಲ್ವಾ.
ಹಾ ಸುತ್ತಲೇ ಬೇಕು.
ಹಾ
ನೀ ಏನು ಮಾಡಕ್ ಆಗಲ್ಲ ನೀನು ಫ್ರೀ ಆಗ್ತಿಯಲ್ಲ ಆಗ ಹೇಳು ನನ್ ತಮ್ಮಂಗೇನ ನಿನ್ನ
ಒಂದ್ರ ಹೆಂಗದ್ರಂಗಗೆ ಮನೆಕ್ ಹೋಗೋುದು ನ ತಲೆ ಇಲ್ಲ ಕಾಲ ಅಲ್ಲ ತುಂಬ ಕ ಹನಿತ
ಏನಿಲ್ಲಪ್ಪ
ನಿಂತಮ್ಮ ಅವ್ನ್ ಟ್ಯಾಕ್ಸ್ ಕೊಡ್ಸಿದ್ಯಾ ಹ ಲಸ್ಟ್ ಕಂಪ್ಲಿಟ್ ಮಾಡ ಹೌ
ನಾಲ್ಕೇ
ಹಾ
ಫೋರ
ಫಾರೆಸ್ಟ್ ಏನ ಇನ್ನೊಂದ್ ಮಾಡಿರ ಈಗ ನಾವು ಗೋತ್ತಲ್ಲಾ.
ಹ್ಮ್ ನಾನು ಇನ್ನು ಅವನಿಗ ಒಂದ ಒಂದ್ ಟಾಸ್ಕ್ ಮಾಡಬೇಕು.
ಹಾ
ಅವನು ಊದಕೊ ತಿರುಗ್ತಾವನ ನೀನ್ ಮಾತ್ರ ಮಾಡ್ತಯ ನನಗ್ ಮಾಡಕೆ ಬಿಡಾಕಲ್ಲ
ಹಾ
ನಂಬರ್ ಕೊಡು ಹಂಗೆ ಹಿಂಗೆ ಅಂತ ಜಗಳ ಆಡ್ತಾನೆ
ಯಾಕ ಹುಡ್ಗರ ಸಟ್ಟ ಉರ್ಸ್ತ್ರ ಹೇಳಿ
ಹ ಹಂಗಗೆ ಅಂತಾನ ನೀನ್ ಒಬ್ಳ ಮಾತ್ರ ಮಾಡ್ಕೊಬೇಕಾ ನನ್ಗ್ ಬೇಡ್ವಾ
ಹ್ಮ
ನೀ್ ಮದು ಬೇರೆ ದುಡ್ಡಿ ಬಿತ್ಬಿಟ್ಟವನೇ ನಿನ್ ತಮ್ಮಂದಸ್ಕೊಡು ನಿನ್ ತಮ್ಮಂದ ಇಸ್ಕೊ
ಹಾ ಸ ನಚಿಲ್ಲ ತು ಗುರು ಇಲ್ಲಿ ಟಿ ಹಗ್ತ ಗುರು ಸ್ಪೀಕರ್ ನೀ ಮಾತಾಡರ್ಡ್ ಸಾಕ್ಬಿಡ್ತೀನಿ
ಎಲ್ಲ ಒಂದ ಟೆನ್ ಮಿನಿಟ್ಸ್ ಇರು ಸುಮ್ನೆ ಸೌಂಡ್ ಬ್ಯಾಕ್ ಗ್ರೌಂಡ್ ಸೌಂಡ್ ಬರ್ಬಾರ್ದಲ್ಲ ಒ ಫೈವ್ ಮಿನಿಟ್
ನೀರ ಇರು ತಲೆ ಕೆಡಿಸಕೋಬೇಡ ಏರ್ ಬರ್ಸ್ ಆಕತ್ತ ಈ ಮತ್ತಿಗೆ ಗೊತ್ತವಿ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ ಬಂದ್ರು ಇದಾಕಲ್ಲ ಆದದ್ರ ಒಂದ್ಸಲ ಚೆಕ್ ಮಾಡ್ಕೋಬೇಕತಿ
ಹ್ಮ್ ಒಂದ್ ಫೈವ್ ಮಿನಿಟ್ ಸುಮ್ನೆರ ಕೇಳು ನೀನ್ ಫ್ರೆಂಡ್ಸ್ಗೆ ಹಲೋ
ಅಲ ಇರೋ ನಿಮಿಷ ಆ ಎತ
ಬೆಳಿಗ್ಗೆ ಎಏನ್ ತಿಂಡಿ ಹಲೋ
ಅವ್ರ್ದ ಕೇಳತಂತಿ ಇವತ್ ಕೇಳಿಸ್ಬೇಕಾ
ಹ್ಮ್ ಬೆಳಿಗ್ಗೆ ಏನ್ ತಿಂಡಿ ಹಲೋ
ಇದು ಇದದೆ ಮ್ರ
ಹೌದಾ ಈಗ ಫುಲ್ ಜಾಲಿ ಜಾಲಿ ಎಷ್ಟ್ ದೇಸ ಎಷ್ಟ ದಿನ ಹೋಗ್ತೀರಾ
ಹ
ಹ್ಮ
ಚಾಲವಾರು
ಕೊಟ್ಟಿಯೂರ್ ಸೈಡ್ ಹೋಗ್ತಿದ್ದೀರಾ ಕೊಟ್ಟಿಯೂರ್ ಸೈಡು
ಒಟ್ಟರಿ
ಹಾ ನೀನು ಆಯಸ ಒಳ ಗುರ ಗುರ ಗುರ ಅಂತ ಐತೆ
ನದು ಇಂದು ಅದೇ ತರ ಇದ್ದಿದೆ ಅಕ್ಕೆ
ನ್ ಚಾಂಗ್ ಹಾಕಿರೋದಕ್ಕ
ಕಾಲ ನ ನಾ
ಹ್ಮ್ ಒಂದು ಗಾದೆ ಕ ಒಗ್ಗಟ್ಟು ಕೇಳ್ತೀನಿ ಹೇಳ್ತಯಾ
ಹಲೋ
ಹೌ ಕೇಳಿ ಕೇಳಿ ಹೇಳ್ತ
ಅಲ್ಲ ಅಲೋ
ಹಲೋ
ಒಂದ್ ಗಾದೆ ಕೇಳ್ತೀನಿ ಹೇಳ್ತಯಾ ಒಗಟ್ಟು
ಹ್ಮ್ ಹೇಳು ಹ್ಮ್ ಹೇಳು ಹೇಳಿ ಹೇಳಿ
ಒಂದು ತೇಲುತ್ತೆ
ಒಂದು ಮುಳುಗುತ್ತೆ ಒಂದು ಕರಗುತ್ತೆ
ಪ್ಪಾ
ಹ್ಮ
ಉಪ್ಪು ಉಪ್ಪು ಸಕ್ಕ್ರನಾ
ಹ ಹಾ ಸಕ್ಕರೆ ನಿನಗೆ ತೇಲುತ್ತಾ
ಸುನಾ
ಹಾ ಹಾ ಅಲ್ಲ ಅಲ್ಲ ವರ್ಷ ತಿಂಗಳು ಮತ್ತೆ ವಾರಗಳು
ಅದ ಅದೇ
ಕೇಳಿಸಿಲ್ಲ
ಅದೇನ್
ಅದು ವಾರ ಅನ್ನೋದು ಬೇಗ ಬೇಗ ಬಂದು ತೇಲ್ ಹೋಗೋತಾರ ಬೇಗ ಹೋಗ್ಬಿಡುತ್ತೆ
ತಿಂಗಳುೂ ತಿಂಗಳು ಅಂದ್ರೆ ನಿಧಾನಕ್ಕೆಲ್ವ ಮುಳುಗದು
ಈಗ ವರ್ಷ ಬಂದದ್ಮೇಲೆ ಕರ್ಗೋಗುತ್ತಾರೆ ಕರ್ಗೋಗುತ್ತೆ ಗೊತ್ತಾಗಲ್ಲ
ಬಬ ೆ
ಈಗ ನಾನ ಕೇಳ್ತೀನಿ
ಹ
ಆ ಕೇಕ್ ನೇಮ ಇಡ್ಬೇಕು ಒಂದು ಆಫ್ರಿಕನ್ಸು ಫಾರೆಸ್ಟ್ ಅಲ್ಲಿ ಕೇಕು ಇದ್ರಲ್ಲಿಂದ ಒಂದು ನೇಮ್ ಬರುತ್ತೆ
ಹಾ ಗತ್ತಾಯ್ತ
ಬ್ಲ್ಯಾಕ್ ಕೇಕ್ ಇಂದ ಹೆಸರು ಬರುತ್ತೆ
ಬೇಗಾಗ್ತದೆ ಕೇಳಿಸ್ತತೈತ
ಹಾ ಹೇಳ ಆಫ್ರಿಕನ್ ಇದು ಆಫ್ರಿಕನ್ಸ್ ಇರ್ತಾರೆ
ಹಾ
ಫಾರೆಸ್ಟ್ ಅಲ್ಲಿ ಕೇಕ್ ಇರುತ್ತೆ ಇದ್ರಿಂದ ಒಂದು ನೇಮ್ ಬರುತ್ತೆ ಏನು
ನಾನು ಕೇಕ್ ಹೇ ತಿನಲ್ಲ ನೀನು ಹೋಗಿ ಅದನ್ನ ಕೇಳ್ತಿದಿಯ
ಒಟ್ನಲ್ಲಿ ಹೇಳು ಒಂದು ನೇಮ್ ಬರುತ್ತೆ
ಆಫ್ರಿಕನ್ ಕೇಕ್ ಅ
ಆಫ್ರಿಕನ್ ಕೇಕ್ ಅಲ್ಲ ಅದು ಬೇರೆ ತರ ಬರುತ್ತೆ
ಬೇರೆ ಬ್ಲ್ಯಾಕ್
ಹ ಆಫ್ರಿಕನ್ಸ್ ಬ್ಲಯಾಕ್
ಸರಿ ಬಿಡು ಆತಗಿ
ಹಾ ಹಾ ಸರಿ ಹತ್ತು ನಿಮಿಷ ಆಯ್ತು ಬ್ರೋ ಬೈ ನಾನ್ ಮಾಡ್ತೀನಿ ಫ್ರೀ ಆದಾಗ ಕಂಪ್ಲೀಟ್ ಆಗುತ್ತೆ